ಹಾ
ಮೀನಾಕ್ಷಿ ಅವರ ಏನ ಮಾಡ್ತಿದ್ರೀ.
ಏನಿಲ್ಲಾ ಸುಮ್ಮನೆ ಅಡ್ಗೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡ್ ಕೂತಿದ್ದೆ.
ಏನ ಅಡುಗೆ ಮಾಡತಿದ್ರ ಹೇಳಿ.
ಅಡಗೆ ಅನ್ನಾ ಸಾಂಬಾರ ಮಾಡನ
ನೀವ ಒಬ್ಬ್ರೇ ನಿವ ಒಬ್ರಿಗೆ ಅನ್ನಾ ಸಾಂಬರ್ ಮಾಡ್ಕೊಂಡು ತಿಂತೀರಿ ಇವಾಗಾ.
ಹು
ಹೌದಾ
ಇನ್ನೇನು ಒಬ್ಳಿ ಒಬ್ಳಿಗಾದ್ರೂ ಅಡಗೆ ಮಾಡ್ಕೋಬೇಕು ತಾನೆ ಊಟಾ ಮಾಡ್ಬಾರ್ದ್ವಾ.
ಬೆಳಿಗ ತಿಂಡಿನೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಅಡ್ಗೆ ಮಾಡದ ತಪ್ಪದೇನಪ್ಪಾ.
ಅಂದ್ರೆ ದ್ವಾಸೆ ಹಿಟ್ಟು ಇದೆ ಇನ್ನು ಯೋಚನೆ ಮಾಡ್ತ ತ್ತಾ ಇದ್ದೀನಿ ದ್ವಾಸೆನೆ ಹಾಕೊಳ್ಳಾ ಇಲ್ಲಾ ಅಡ್ಗೆ ಏನಾದ್ರು ಮಾಡ್ಲಾ ರಾತ್ರಿಗೆ ಹೆಂಗಿದ್ರು ಸಾಂಬಾರ್ ಮಾಡ್ಬೇಕಲ್ವಾ. ಅದಿಕ್ಕೆ ಈಗ್ಲೇ ಏನಾದ್ರು ಸಾಂಬಾರ್ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಓ ರಾತ್ರಿ ಸಾಂಬಾರ್ ಮಇ ಇವಾಗ ಸಾಂಬಾರ್ ಮಾಡ್ರಿ ರಾತ್ರಿಕ ರೈಸ್ ಮಾಡ್ಕೊಂಡ್ ಬಿಡತ್ತೀರಾ.
ಹಾ
ಫುಲ್ ಆರಾಮ್ ಕೆಲಸಾ ಹಂಗಾರೆ ಫುಲ್ಲು
ಹು ನನ್ ಫ್ರೆಂಡ್ಸ್ ಏನಾದ್ರು ಮುದ್ದೆ ಬೇಕು ಅಂತ ಅಂದ್ರೆ ಮುದ್ದೆ ಮಾಡ್ಕೊಳ್ಳೋದು ಅಕ್ಕಿ ಅದೇ ಅನ್ನ ಮಾಡಿ ಮುದ್ದೆ ಮಾಡ್ಕೊಬುಡೋದು.
ಮುದ್ದನು ಮಾಡ್ತೀರಾ ಅಲ್ಲಿ.
ಹು ಮುದ್ದೇನು ಮಾಡ್ತೀವಿ ನೀವು ಮುದ್ದೆಗಿದ್ದೆನು ನೀವು ತಿನ್ನಲ್ವಾ.
ತಿಂತೀವಿ ತಿಂತೀವಿ ನಾವು ಮುದ್ದೆ ತಿಂತೀವಿ ಇವಾಗ ಯಾರೋ ಮುದ್ದೆ ಸಿಗಲ್ವಲ್ಲ ನಮ್ಮ ರೂಮ್ ಅಲ್ಲಿ ಮಾಡದಾರು. ಇಗ ಮುದ್ದೆಇದೆ ಮುದ್ದೆನಾ.
ಮಾಡಲ್ವಾ.
ಹು ಅದಕ್ಕೆ ಸುಮ್ನಆಗಿದೀವಿ.
ಮುದ್ದೆ ಈಸಿ ಅಲ್ವಾ ಕಲ್ತ್ಕಳಿ ಮಾಡಿ.
ಮಾಡೋಣ ಮಾಡೋಣ ಇನ್ನೇನ್ ಮಾಡೋದು ಇವಾಗ ಅದೇ ಮಾಡ್ಬೇಕಿನ್ನ ಮುದ್ದೆ ಮಾಡೋದು ಅನ್ನ ಮಾಡೋದೇ ಮಾಡ್ಬೇಕಿನ್ನ.
ಮತ್ತ ರೊಟ್ಟಿಗಿಟ್ಟಿ ಎಲ್ಲ ಹಾಕಲ್ಲ ಅಲ್ವಾ ಬರೀ ಚಪಾತಿ ಮಾಡ್ಕೋತೀರಾ.
ಹು ರೊಟ್ಟಿಲಿ ಯಾರು ಮಾಡಲ್ಲಾ ರೊಟ್ಟಿಲೆಲ್ಲಿ ಬಡಿ ಹಾಕಲ್ಲ ಬರಕಲ್ಲ.
ಹ ಚಪಾತಿ ಚಪಾತಿ ಮಾಡ್ತೀರಾ.
ಹಾ ಚಪಾತಿ ಹತ್ತೈ ದಿವ್ಕ್ಕೊಮ್ಮೆ ಉಣ್ಮೆ ಅಮಾಸಿಗೊಮ್ಮೆ ಮಾಡ್ತಿವಿ.
ಹಾ
ಹು ಮೂರು ಜನ ಖಾಲಿ ಇದ್ರೆ ಮಾಡ್ತೀವಿ. ಒಬ್ಬರೆ ಇಬ್ಬರೆ ಇದ್ರೆ
ಒಬ್ರು ಇಬ್ರು ಇದ್ರೆ.
ಒಬ್ಬರೇ ಇದ್ರೆ ಏನು ಮಾಡಕಲ್ಲ. ಒಬ್ಬರ ಇಬ್ಬರ ಇದ್ರೆ ಅನ್ನ ಪನ್ನ ಮಾಡ್ಕತಿವ ಇಲ್ಲ ಹೊರಗ್ ಹೋಗ್ ತಿನ್ ಬಿಡ್ತಿ.
ಅಂದ್ರೆ ಜಾಸ್ತಿ ರೈಸ್ ಐಟಂ ಮಾಡ್ಕೊಂಡು ತಿಂತೀರ ಅನ್ನಿ.
ರೈಸೇ ರೈಸೇ ನಮ್ದೆಲ್ಲ.
ರೈಸ್ ಎಲ್ಲ ತಿಂದ್ರೆ ಶುಗರ್ ಎಲ್ಲ ಬರುತ್ತೆ ಜಾಸ್ತಿ ಅಂತ ಹೇಳ್ತಾರೆ ನೀವು ರೈಸ್ ಐಟಮ್ ನೇ ಜಾಸ್ತಿ ತಿನ್ ತಿಂತೀರಾ.
ಏ ನಾವು ಆ ರೈಸ್ ಅಲ್ಲ ತಿನ್ನೋದು ಬ್ರೌನ್ ರೈಸ್.
ಬ್ರೌನ್ ರೈಸಾ.
ಹ್ಮ್ಅದ್ರಲ್ಲಿ ಅದ್ ತಿಂತಇದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಪೌಷ್ಟಿಕಾಂಶಗಳು.
ಹಾ ಅದೇ ನಿಮ್ ಮನೆಲೆ ಬೆಳಿತೀರಾ.
ಏನ್ನ.
ಬ್ರೌನ್ ಐಸ್ ರೈಸ್.
ಮನೆಲ್ಲಿ ಎಲ್ಲಿ ಬೆಳೆಯೋಕಾಗುತ್ತೆ ಹೊಲದಲ್ಲಿ ಬೆಳಿತೀವಿ ತೋಟ ಗದ್ದೆಲಿ.
ಅದನ್ನೇ ಹೇಳ್ತಿರೋದು ನಿಮ್ ಮನೆ ಸೈಡ್ ಬೆಳಿತೀರಾ ಇಲ್ಲ ವರ್ ಗಡೆ ಎಲ್ಲಾದ್ರೂ ಖರೀದಿ ಮಾಡ್ಕೊಂಡ್ ಬರ್ತೀರಾ ಅಂತ ಕೇಳಿದ್ದು.
ಹಾ ಖರೀದಿನು ಮಾಡ್ತೀವಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದ್ದಾಗ. ಹ ಸ್ವಲ್ಪ ಸ್ವಲ್ಪ ಬೆಳಕಂತೀವಿ ಬೆಂಗಾಲಿ ಬ್ರೀಡ್ ಇದೆ ನಮ್ಮ ಹತ್ರ ಒಂದು.
ಹು
ಸೊ ಅದನ್ನ ಹಾಕ್ಬಿಟ್ಟು ಬೆಳಿತ
ಹ
ಹ್ಮ ಮತ್ತೆ ನೀವೆಲ್ಲ ಬರಿ ವೈಟ್ ರೈಸ್ ಏನ ತಿನ್ನೋದು ತಿನ್ಬೇಕು ನೀವು.
ಅದೆಲ್ಲಾ ನಮ್ಗೆ ಗೊತ್ತಿಲ್ಲ ಬರಿ ಗೊತ್ತಿರೋದೆೇ ಸಣ್ಣ ಅಕ್ಕಿ ಮತ್ತೆ ಸೊಸೈಟಿದು ಮತ್ತೆ ಮನೇಲ್ ಏನಾದ್ರು ಬೆಳೆದ್ರೆ ಅವ್ ಅಕ್ಕಿ ಅಷ್ಟೇ. ಏ ಆದ್ ಬಿಟ್ರೆ ಸೋನಾ ಮುಸ್ರಿ ಹೂ ಎಲ್ಲಾ ವೈಟ್ ರೈಸೇ.
ಎಲ್ಲ ವೈಟ್ ರೈಸ್ ಎ ನೀವು. ಬ್ರೌನ್ ರೈಸ್ ತಿಂದ್ರೆ ಇತರ ಶುಗರ್ ಗಿಗರ್ ಎಲ್ಲ ಕಮ್ಮಿ ಬರ್ತವೆ.
ಹಾ
ಕೇರಳದಲ್ಲಿ ಎಲ್ಲ ತಿಂತಾರಲ್ಲ ಅಥರಾ.
ಅದು ಉಂಡೆ ಉಂಡೆಲಾ ತರ ಮಾಡ್ತಾರಲ್ಲ ದಪ್ಪಕ್ಕಿ ತರ ಇರ್ಥವಲ್ಲ ಅವ.
ಆ ಆತರನೆ ಬರುತ್ತೆ ಬಟ್ ಬ್ರೌನ್ ರೋಗ್ ಕಲರ್ ಇರುತ್ತೆ ಅಷ್
ಅದೇ ಬ್ರೌನ್ ಕಲರ್ ಇರುತ್ತೆ
ಹ್ಮ್ ಮತ್ತೆ ಇನ್ನೇನ್ರೀ ಸಮಾಚಾರ ಮೀನಾಕ್ಷಿ ಅವ್ರೆ.
ಹೇಳ್ಬೇಕು ನೀವು ನಾವೇನ್ ಹೇಳುದು. ಹ್ಮ್ ಎಲ್ಲ ಆರಾಮು.
ಹ ಊರ್ ಕಡೆ ಯಾವಾಗ್ ಹೋಗಿದ್ರಿ.
ಊರ್ ಕಡೆ ಈಗ ಒಂದ್ ವಾರದಿಂದೆ ಹೋಗಿದೆ.
ಹೆಂಗ ಐತೆ ಊರ್ ಕಡೆ ಮಳೆ ಬೆಳೆ ಎಲ್ಲ.
ಮಳೆ ಎಲ್ಲ ಚೆನ್ನಾಗಿದೆ ಎಲ್ರು ಬೆಳೆನೂ ಬೆಳದೆ ಇರ್ತಾರೆ ಇನ್ನೇನು ಮಳೆ ಬಂದ್ರೆ ಒಳ್ಳೆ ಬೆಳೆ ಬೆಳಿತಾರೆ. ಇಲ್ಲ ಅಂದ್ರೆ ಇನ್ನೊನ್ ಬಾವಿ ನೀರು ಆತರ ಇರ್ತಾವಲ್ಲ ನೀರಾವರಿ. ಅದ್ರಲ್ಲಿ ಏನೇನೊ ಬೆಳ್ಕತ್ತ ಇರ್ತಾರೆ. ಒಬ್ಬೊಬ್ರು ಇಲ್ಲ ಅಂದರು ಮಳೆನೇ ಕಾಯ್ತಾ ಇರ್ತಾರೆ.
ಹಾ ಹಾ
ಹೆಂಗೊ ಹ್ಮ್ ಹ್ಮ್ ಚೆನ್ನಾಗೈತೆ ಹಳ್ಳಿ ಹಳ್ಳಿ ಸೈಡ್ ಚೆನ್ನಾಗಿ ಇರುತ್ತಲ್ಲ ವಾತಾವರಣ ಎಲ್ಲಾ.
ಹಳ್ಳಿಗೆ ಹೋಗಿ ಇದ್ ಬಿಡಿ ಮತ್ತೆ ಹಳ್ಳಿಲ್ಲೇ ಇದ್ ಬಿಡಿ ಮತ್ತೆ.
ಹಳ್ಳಿಲ್ಲೇ ಇರ್ಬೋದು ಅಂದ್ರೆ ಹಳ್ಳಿಯಲ್ಲಿ ಏನ್ ಗೊತ್ತ್ ತ್ತ ಕೆಲಸ ಅಂದ್ರೆ ನಮ್ಮ್ ಮನೆದ್ ಏನಿರುತ್ತೆ ಅದನ್ನೇ ಮಾಡ್ಕೊಂಡಿರ್ಬೇಕು. ಹ ಹ ಅಂದ್ರೆ ನಾವ್ ಅದ್ರಲ್ಲಿ ಏನಾದ್ರು ಲಾಭ ತಗೋತಿರ್ಬೇಕ್ ಇವಾಗ ಏನಾದ್ರು ತೋಟಕ್ಕ್ ಏನಾದ್ರು ಹೊಲಕ್ಕ ಏನಾದ್ರು ಹಾಕಿ. ಹಾ ಅದ್ರಲ್ಲೇ ಲಾಭ ತಗೋಬೇಕು. ಹಹ ಹಂಗಾಗಿ ಅದನ್ನೆಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಮಾಡ್ಕೊತಾರೆ ಇಲ್ಲಿ ನಾವ್ ಒಂದ್ ಸ್ವಲ್ಪ್ ಪ್ಪ ಏನಾದ್ರು ಮಾಡಣ ಅಂತ ಬೆಂಗಳೂರು ಸೈಡ್ ಬಂದಿದ್ದೀವಿ.
ಹ ಬೆಂಗಳೂರಲ್ಲಿ ಏನೋ ಸಾಧನೆ ಮಾಡಕ್ ಬಂದಿದ್ದಿರಾ.
ಏ ಸಾಧನೆ ಅಂತ ಏನಿಲ್ಲಾ ಏನೋ ಒನ್ ಕೈ ಸಿಕ್ಕಿದ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗದತ್ತಗೆ.
ದುಡ್ಡು ಮಾಡ್ಕೊಂಡ ಹೋಗ್ಬಿಟ್ಟು ಮದುವೆ ಗಿದುವೆ ಆಗಿ ಸೆಟ್ಲ್ ಆಗಬೂಡಣ್ಣ ಅನ್ನಕೊಂಡಿದ್ದೀರಾ.
ಹಾ ಇನ್ನೇನ್ ಮಾಡೋದು ಒನ್ ಮನೆ ಬೇರೆ ಕಟ್ಬೇಕು ಅನ್ನಕೊಂಡಿದೀವಿ. ಅದನ್ ಮನೆ ಕಟ್ಟಿ ಆಮೇಲೆ ಮದ್ವೆ ಗಿದ್ವೆ ನೋಡಿ ಮದ್ವೆ ಮಾಡ್ಕಳದು ಅಷ್ಟೇ.
ಹಂಗ
ಹ
ನಮ್ ಕಡೆ ಎಲ್ಲಾ ಜಾಸ್ತಿ ಬೆಳಿತಾರೆ ಅ ನೀವು ಬರೀ ಅಕ್ಕಿ ಮಾತ್ರ ಬೆಳತೀನಿ ಅಂತ ಅಂದ್ರಿ ನಮ್ ಆಮೇಲೆ ಜೋಳ ಅಂದ್ರೆ ಅಷ್ಟ ನಮ್ ಕಡೆ ತರಕಾರಿನೂ ಬೆಳಿತಾರೆ ಕಬ್ಬು ಬೆಳಿತಾರೆ ಬಟಾ ನಾವು ಬೆಳಿತೀವಿ ಅಕ್ಕಿನ.
ಏನ್ ತರಕಾರಿ ಬೆಳಿತ್ತಿರ
ನಾವು ತರಕಾರಿ ಇದ್ ಬೆಳಿತೀವಿ ಹ ಗೆಡ್ಡೆ ಕೋಸು. ಆಮೇಲೆ ಚಪ್ಸಿಕಾಮ್ಮು ಆಮೇಲೆ ಉದ್ ಬದನೆಕಾಯಿ ಮೇಲೆ ರೌಂಡ್ ಬದನೆಕಾಯಿ ಆ ಇನ್ನೇನೆನೋ ಟೊಮೊಟೊ ಬೆಳಿತೀವಿ. ಆಮೇಲೆ ಹ್ಮ್ ಆಮೇಲೆ ಸೊಪ್ಪು ಸೊಪ್ಪಗಳು ಬೆಳಿತಾರಲ್ಲ ಕೊತ್ತಂಬರಿ ಮೆಂತ್ಯ ಪಾಲಕ್ಕು ಈತರ ಎಲ್ಲಾ ಸೊಪ್ಪಕೊಳ್ ಬೆಳಿ ಹ್ಮ್ ಆಮೇಲೆ ಇವಾಗೆಲ್ಲ ಕಬ್ಬು ಹಾಕಿದೀವಿ.
ಹ್ಮ್
ಹ್ಮ್ ನಮ್ಮೂರಲ್ಲೆಲ್ಲಾ ಸ್ವಲ್ಪ ಹಣ್ಣುನ್ನು ಬೆಳೀತಾರೆ. ಪರಂಗಿ
ಪರಂಗಿ ಹಣ್ಣು ಬೆಳಿತಾರಾ.
ಹ್ಮ್ ಅಂದ್ರೆ ನಾಟಿ ನಾಟಿ ಪಾರಾಮ್ ಇರ್ತಾವಲ್ಲ ಅವನ್ ಬೆಳೀತಾರೆ. ಹ್ಮ ಆಮೇಲೆ ಹ ಇನ್ನೇನ್ ಬೆಳಿತಾರೆ ಸೌತೆಕಾಯಿ ಬೆಳಿತಾರೆ.
ಸೌತೆಕಾಯಿ ಕಲ್ಲಂಡಿ ಎಲ್ಲಾ ಬೆಳಿತಿರಾ.
ಹ್ಮ್ ನಮ್ ಕಡೆ ಅವೆಲ್ಲ ಬೆಳೀತೀವಿ ಆಮೇಲೆ ಕುಂಬಳಕಾಯಿ ಕುಂಬಳಕಾಯಿ.
ಕುಂಬಳಕಾಯೂ ಬೆಳಿತೀರಾ.
ನೋಡು ಇಷ್ಟೊಂದೆಲ್ಲಾ ಬೆಳತೀವಿ ಜೋಳ ಬೆಳೀತೀವಿ ಆದ್ರೆ. ಅ ತಿನ್ನೋ ಜೋಳ ಅಲ್ಲ ಹಸಿಗೆ ಹಾಕೋ ಜೋಳ ಮೆೇಕೆ ಜೋಳ ಮೆಕ್ಕೆಜೋಳ
ತಿನ್ನೋ ಜುಳಾ ಯಾಕ್ ಬೆಳೆಯಲ್ಲ
ಅಂದ್ರೆ ಒಬ್ಬೊಬ್ಬರು ಬೆಳೀಿತಾರೆ ನಾವು ಬೆಳೆಯಲ್ಲ ಅಂತ ಅಂದೆ
ಹೌದಾ ಹ್ಮ ಹ್ಮ
ಹೂ ಅದರ ಬದ್ಲು ಸುಮ್ನೆ ಅಡಿಕೆ ಗಿಡ್ಕಿ ಹಾಕೊಂಡ್ರೆ ಒಳ್ಳೆ ಬೆಳೆ ಬೆಳಿಬೋದೆನೋ ದುಡ್ ಸಿಗುತ್ತೇನಾ ಅಡಕೆ ಗಿಟಕಿ ಹೈಕಣ್ ಅದ್ರಲ್ಲೇ ಆದ್ರೆ ಯಾವ್ದು ಯಾರು ಹಾಕಿಲ್ವಲ್ಲ
ಅಡ್ಕೆ ಹಾಕೇಳಿಲ್ಲ ಅಂದ್ರೆ
ಹಾ
ಅಡಕೆ ಆಕೋಳಿ
ಅದೇ ಅದ್ರಲ್ಲೇ ಒಳ್ಳೇ ದುಡ್ಡು ಮಾಡ್ಬೋದು ಹಾಕಂಡ್ರೆ ಆದ್ರೇ ನಮ್ಮ ಅಪ್ಪ ಅವ್ರ್ಗೆ ಗೊತ್ತೋ ಗೊತ್ತಿಲ್ವ ಗೊತ್ತಿಲ್ವಲ್ಲ ಮೇಂಟೆನೆನ್ಸ್ ಯಾವ್ ತರ ಮಾಡೋದು ಅಂದ್ರೆ ಅವ್ರಿಗೆಲ್ಲ ಏನು ಮಾಮೂಲಿ ತೆಂಗಿನ್ ಮರೋತರಾನೇ ಇರ್ತವೋ ಇಲ್ಲ ಯಾವ್ ತರ ಏನಾದ್ರು ಗೊಬ್ಬ್ರ ಗಿಬ್ಬ ಬ್ರ ಏನಾದ್ರು ಹಾಕ್ ಬೆಳಿಬೇಕಾ ಗೊತ್ತಿಲ್ಲ ಇನ್ನೊ ಅದ್ ಕರೆಕ್ಟ್ ಆಗಿ